ಹಲೋ ಹಲೋ ಹಲೋ ಮಾಮ್ ನೀವು ಅದ್ ತ್ತೆ ಮನೆ ಬೇಕ್ ಹು ಅಂತ ನಮ್ ಆನ್ಲೈನ್ ವೆಬ್ಸೈಟ್ ಅಲ್ಲಿ ಅಪ್ ಇದ್ ಮಾಡಿದ್ರಿ ಅಲ್ವಾ
ಹಾ ಅಪ್ಲೋಡ್ ಮಾಡಿದ್ದೆ
ಹ
ಮೇಡಮ್ ನಿಮ್ ಇದ್ರಲ್ಲಿ
ಟ್ವೆಂಟಿ ತರ್ಟಿ ಇನ್ನು ದೊಡ್ ದೊಡ್ಡವೆಲ್ಲ ಇದಾವೆ ಮ್ಯಾಮ್ ತರ್ಟಿ ಫೋರ್ಟಿ ಇನ್ನು ನಿಮಗೆಷ್ಟ್ ಸೈಟ್ ಬೇಕ್ ನಿಮ್ಗೆ ಯಾವ ಮೆಜರ್ಮೆಂಟ್ ಅಲ್ಲಿ ಬೇಕು ಎಲ್ಲ ಎಲ್ಲ ತರಾನೂ ಇದ್ದಾವೆ ಮ್ಯಾಮ್ ಅಂದ್ರೆ ಮನೆೇ ಅಲ್ಲ ಮನೆ ಬೇಕಂದ್ರೆ ಮನೇನೂ ಇದ್ದಾವೆ ಸೈಟ್ಗಳು ಜಾಸ್ತಿ ಇದ್ದಾವೆ ನಮ್
ನಮಿಗೆ ಎರಡು ಸೈಟ್ ಬೇಕು ಮೂರ್ ಮನೆ ಬೇಕು ಇದಾವ
ಆ ಮ್ಯಾಮ್ ಅಷ್ಟ್ ಇದ್ದಾವೆ ನಿಮ್ಗೆ ಯಾವ್ ಬಡ್ಜೆಟ್ ಎಂತಲ್ ಬೇಕು ಅಂತ
ನನಗ್ ಬಜೆಟ್ ಎಷ್ಟಾದ್ರೂ ಪರವಾಗಿಲ್ಲ
ಓಕೆ ನನ್ನಿ
ಮತ್ತೆ ಇದು ಪ್ರೈಸ್ ಎಷ್ಟು
ಎಷ್ಟು ಬೇಕು ಅಂದರೆೆ ಯಾವ ಥರ ಯಾವ ಇದರು ತರ್ಟಿ ಫೋರ್ಟಿ ಬೇಕಾ ಅಥವಾ ಫಿಫ್ಟಿ ಸಿಕ್ಸ್ಟಿ ಟ್ವೆಂಟಿ ತರ್ಟಿ ಯಾವ್ದು ಬೇಕು
ನಮಗೆ ಫಿಫ್ಟಿ ಸಿಕ್ಸ್ಟಿದ್ಂದ್ ಬೇಕು ಮತ್ತೆ ತರ್ಟಿ ಫೋರ್ಟಿದ್ ಒಂದಬೇಕು
ಅಂದ್ರೆ ಸೈಿತ ಮನೆನ ಮ್ಯಾಮ್
ಸೈಟ್ ಬೇಕು ಸೈಟು ಮನೆ ಎರಡು ಬು ಮೂರ್ ಬೇಕು
ಅದೇ ತರ್ಟಿ ಫೋರ್ಟಿದ್ ಒಂದ್ ಸೈಟು ಫಿಫ್ಟಿ ಸಿಕ್ಸ್ಟಿದ ಒಂದ್ ಸೈಟ್ ಇನ್ ಮೂರ್ ಮನೆ ಹ ಮನೆ ಮನೆ ಎಷ್ಟುದ ಬೇಕು ಮ್ಯಾಮ್ ಯಾವವು ಇ ಮೇ ಇದ್ರಲ್ ಬೇಕು
ಮನೆ ಒಂದು ಒಂದ್ ಐವತ್ ಲಕ್ಷದ್ದು
ಅಲ್ಲ ಮಮ್ಮ್ ಇಗಂದ್ರೆ ಯಾವ ತರ ಯಾವ್ ರೇಂಜಲ್ಲಿ ಫಿಫ್ಟಿ ಸಿ ಸಿಕ್ಸ್ ದಿನ ಅಯತವಾ ಆ ತರ
ಒಂದು ಅಪಾರ್ಟ್ಮೆಂಟ್ಗಳಿದಾವ
ಹಾ ಮಾಮ್ ಅಪಾರ್ಟ್ಮೆಂಟ್ ಇದಾವೆ ಬಟ್ ಅದರಲ್ಲಿ ನಿಮಗೆ ಫುಲ್ ಅಪಾರ್ಮೆಂ ಸಿಗುತ್ತೆ ಅಂದ್ರೆ ಅಪಾರ್ಟ್ಮೆಂಟ್ ಅ ಒಂದು ಫ್ಲಾಟ್ ಬೇಕ ಅಲ್ವಾ ಮ್ಯಾಮ್ಮಗೆ ಹಾಗಿದ್ದ ಮಮ್ಮ ಆ ಅದ ಎಷ್ಟು ಬಿ ಹೆಚ್ ಕೆ ಮ್ಯಾಮ್ ನಿಮ್ಗೆ
ನಮಗೆ ತ್ರೀ ಬಿ ಹೆಚ್ ಕೆ ಹಾ ತ್ರೀ ಬಿ ಹೆಚ್ ಕೆ ಇಲ್ಲಿ
ಹ ಮಾಮ್ ತ್ರೀ ಬಿ ಎಚ್ ಕೆ ಇದೆ ಒನ್ ಫ್ಲಾಟ್ ಟು ಹಾ ಹೀಂಗೆ ಕಡೆ ಯಾವ್ ತರ ಮನೆ ಬೇಕ ಮ್ಯ್
ಇನ್ನೆರಡು ನ್ ಹ ಮನೆಯಲ್ಲಿ ಅಂದ್ರೆ ತ್ರಿ ತೀರ್ಟಿ ಫ್ಲೋರ್ ಇಲ್ಲ
ಹ ಅದೇ ಫ್ರಮ್ ಇದು ಪೂರ್ತಿ ಬೇಕ ಮ್ಯಾಮ್ ಅಂದ್ರೆ ಕೆಳಗ್ ಭೂಮಿಇಂಧನೂ ಬೇಕಾ ಮ್ಯಾಮ್
ಹಾ ಭೂಮಿಯಿಂದ ಮತ್ತೆ ಅಂಡರ್ ಗ್ರೌಂಡ್ ಇಂದದಾನೇ ಬೇಕು
ಅಂಡರ್ ಗ್ರೌಂಡಗೆ ನಿಮ್ಗೆ ಸ್ಪೆಷಲ್ ಬಜೆಟ್
ಹಾ ಪರವಾಗಿಲ್ಲ ನೀವು್ ಬಜೆಟ್ ಇಂದ ಹಳೇನೇ ಕಳ್ಸ್ಕೋಬೇಡಿ ನಾನ ಎಷ್ಟ ಆದ್ ಕೊಟ್ಟ
ಅದ ಮ ಅ್ದು ನೀವು ಫ್ಲಾಟ್ ಕೇಳಿದ ಲ್ಲ ಮಾಮ್ ಅದು ಒನ್ ಕೋಟಿ ಆಗುತ್ತೆ ತ್ರಿ ಬಿ ಎಚ್ ಕೆ
ಹಾ ಪರವಾಗಿಲ್ಲ
ಹ ಇದು ಮತ್ತೆ ನೀವು ಸೈಟ್ ಕೇಳಿದ್ರಲ್ಲ ಮ್ಯಾಮ್ ಫಿಫ್ಟಿ ಸಿಕ್ಸ್ಟಿ ಸೈಟ್ ಮತ್ತೆ ತರ್ಟಿ ಫೋರ್ಟಿ ತರ್ಟಿ ಫೋರ್ಟಿದು ನಿಮ ಟ್ವೆಟಿ ಲ್ಯಾಕ್ಸ್ಲ್ಲಿ ಬರುತ್ತೆ ಮಾಮ್ ಫಿಫ್ಟಿ ಸಿಕ್ಸ್ ಇದು ಫಿಫ್ಟ ಲ್ಯಾಕ್ಸ್ಗುತ್ತ ಮಾಮ್
ಹ್ಮ್
ಒಂದು ಅದೇ ಅಂಡರ್ ಗ್ರೌಂಡ್ ಬೇ ಬೇಕ ಅಂದ್ರೆ ಮ್ಯ್ ಅದು ನಿಯರ್ಲಿ ಟೂ ಕ್ರೋರ್ ತ್ೀ ಇನ್ಕ್ಲೂಡ್ ಆಗತ್ತಲ್ಮ್ಮ ಹಾಮ್ ಇನ್ನ ಒಂದ್ ಮನೆ ಯಾವ್ ತರ ಬೇಕು ಅಂತ ಹೇಳಲಿಲ್ಲ ನೀವ್ ಮೂರ್ ಮನ ಕೇಳಿದ್ರಿ
ಇನ್ನೊಂದುಂಗ ವಿಲ್ಲಾ ತರ ಎಲ್ಲಿ
ಕೆ ಮ್ಯಾಮ್ ಅದು ಎಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ಬೇಕ ನಾಮ್ ನಿಗೆ
ಅದು ಅಂದ್ರೆ ನ ಮಿಡಾಲ ಇಲ್ಲ ಇರ್ಲ್ಲಿ ಸುತ್ತ ಪಾರ್ಕಿಂಗ್ ಲಾಟ್ ಮೆ ಮತ್ತೆ ಗಾರ್ಡನ್ ತರ ಇರ್ಲಿ
ಓಕೆ ನಿಮ್ ಈಗ ಆ ತರ ಕನ್ಸ್ಟ್ರಕ್ಟೆಡ್ ಮನೆನೆೇ ಕಮ ಮತ್ವಾ ಅನ ದಾತರ ಇ ಇಲ್ಲ ಮ್ಯ್ ನೀವು ಹೇಳಿದ್ರೆ ನಾವು ರೆಡಿ ಮಾಡಸ್ಕೊಡ್ತೀವಿ ನಿಮ್ಗೆ ಅದನ್ನ ಜಾಸ್ತಿ ಆಗತ್ತೆ ಮ್ಯಾಮ್ ಕಾಸ್ಟ್ ಹ ಅದಮ್ಮಿ ಲ್ಲ ನಿಮ್ದು ಟೋಟಲ್ ಇದು ವಿಲ್ಲಾ ಕೇಳಿದ್ರಲ್ಲ ಮ್ಯಾಮ್ ಅದು ಒಂದು್ ಟೆನ್ ಕ್ರೋರ್ ಆಗುತ್ತೆ ಫಲ್ಯಾಟ್ ಬಂದ್ಬಿಟ್ಟು ತೋ ಒನ್ ಕ್ರೋರ್ ಅಂಡರ್ ಗ್ರೌಂಡ್ ತ್ರೀ ಕ್ರೋರ್ ಟೋಟಲ್ ಫೋ ಟೀನ್ ಕ್ರೋರ್ ಆಯ್ತು ಪ್ಲಸ್ ಇದು ಸೈಟ್ ಮಾಯಾಮ್ ಅದು ಒನ್ ಸೆವೆಂಟಿ ಲ್ಯಾಕ್ಸ್ ಹ ನೀ ಲ್ಲಿ ಒಂದು ಫಿಫ್ಟೀನ್ ಕ್ರೋರ್ ಬರುತ್ತೆ ಮಾಮ್ ಎಲ್ಲ ಖರ್ಚು
ನಿಮ್ಮ್ ಬ್ರೋಕರಿಂಗಗೆ ಎಷ್ಟ ತಗೋತೀರಾ
ನಮ್ದೇನಿಲ್ಲ ಮ್ಯಾಮ್ ನಿಮ್ಗೆ ಎಷ್ಟಾಗಗುತ್ತೆ ನಮ್ ಕೆಲ್ಸ ಇಷ್ಟ ಆಯ್ತು ಅಂದ್ರೆ ನೀವು ಎಷ್ಟಾಗಗುತ್ತೆ ಅಷ್ಟ್ ಕೊಟ್ಟ್ರೆ ನಾವವು ಇಸ್ಕೊತೀವಿ ಮ್ಯಾಮ್
ಹ್ಮ್ ಹ್ಮ್ ಒಮ್ದಂದು ಟೆನ್ ಲ್ಯಾಕ್ ಕೊಟ್ರೆ ಸಾಕಲ್ಲ
ಹ
ಹಾ ಸರಿ ಅದೇನಲ್ಲ ಇಷ್ಟಕ್ಕೊಂದುಬ್ರ ಕುಕ್ಕರಿಂಗ್ ಮಾಡಿದೀರಾ ನಾವು ಕೊಡ್ಲೇಬೇಕಾಗತ್ತೆ
ಅದಾ ಮ್ಯಾಮ್ ನಿಮ್ಮಂತವ್ರ ಇದ್ಬಿಟ್ರೆ ನಾವು ಚೆನ್ನಾಗಿರ್ತೀವಿ ಮ್ಯಾಮ್ ನಿಮ್ಮ ಇರ್ಬೇಕು ನಮ್ ಅದೇ ಮಾಮ್ ಯಾವಾಗ ಬರ್ ವಿಸಿಟ್ಗೆ ಅಂತ
ಪ್ಲೇಸ್ ಎಲ್ಲಿ ಹೇಳಿ
ಅ ನಿಮ್ಗೆ ಎಲ್ಲೆಲ್ ಬೇಕು ಮ್ಯಾಮ್ ನೀವುಎಲ್ಲಲ್ಲಿ ಬೇಕೋ ಅಲ್ಲಿ ನಾವು ಇದ್ ಮಾಡ್ತೀವಿ
ಇಲ್ಲ ನನಗೆ ಸಕಲೇಶಪುರ ಕಡೆಯಲ್ಲಿ ಅ ಅಂದ್ರೆ ನನಗೆ ನೇಚರ್ ಮಧ್ಯೆ ಇರ್ಬೇಕು
ಓಕೆ ಮಲ್ಲೊಂದ ಹಾಲ್ಲಿದೆ ನಾನೆ ಯಾವಾಗ ಕರ್ಕೊಂಡ್ಗವ್ ಮತ್ತೆ ಹೇಳಿ ಮ್ ಸೈಟ್ ಎಲ್ಲ ಎಲ್ಲಿಬೇಕು ಮಾಗ್ ನಿಮಗೆ
ಸೈಟ್ ನನಗೆ ಅ ಬೆಂಗಂಳೂರಲ್ಲೇ ಇ ಲೆ
ಓಕೆ ಹಂಗಂದ್ರೆ ಹ ಫ್ಲಾಟ್ ನಿಮಗೆ ಇದ್ರಲ್ಲಿ ಸಿಗುತ್ತೆ ಮ್ಯಾಮ್ ಇಲ್ಲಿ ಬ್ರಿಗೇಡ್ ಅಲ್ಲಿ ಸಿಗುತ್ತೆ ಮ್ಯಾಮ್
ಹ್ಮ್ ಎಲ್ಲ ಪ್ರೆಸ್ಟೇಜ್ ಇದ್ಯಾ ಪ್ರೆಸ್ಟೇಜ್ ಅಲ್ಲಿ ದ ಒರಿಯನ್ ಮಾಲ್ ಹತ್ರ
ಅದೇ ಇದು ವಿಚಾರ್ಬಿಟ್ಟು ಹೇಳ್ತೀನಿ ಮ್ಯಾಮ್ ಅಲ್ಲಿ ಇದೇನ ಅಂತ ಮೊನ್ನೆ ಯಾರೋ ಒಬ್ಬರು ಕೇಳಿದ್ರು ಅವಿಗೆ ಕೊಡ್ಸಿದ್ದೆ ಆಲ್ರೆಡಿ ಮನೆ ಇದಾರೆ ನ್ ಅವ್ರಗ್ ವಿಚಾರ್ಸುಬಿಟ್ ನಿನ್ಗೆ ನಿಮಗೆಳ್ತೀನಿ
ಹಾ ಹೇಳಿ ತುಂಬಾ ಲೇಟ್ ಮಾಡಕ್ ಹೋಗ್ಬೇಡಿ ನನಗ್ ತುಂಬಾ ಎಮರ್ಜೆನ್ಸಿ ಇದೆ ಹಾ
ಆದಷ್ಟು ನಿಮು ಪ್ರತಿ ಕೆಲ್ಸ ಇವತ್ತೇ ನಾನ್ ಮಾಡ್ತೇನ ಮಾಮ್
ಹ್ಮ್ ನಾನು ಅಮೇರಿಕದಲ್ಲಿದ್ದೇನ್ ಈಗ ಇಂಡಿಯಾಕ್ ಶಿಫ್ಟ್ ಆಗ್ತಾ ಇದ್ದೀನಿ
ಮತ್ತ ನೀವು ಯಾವಾಗ ಬರ್ತೀರಾ ಅಂತ ಹೇಳಿದ್ರೆ ನಾವು ಅಷ್ಟೊಳ ನಿಮ್ ಪ್ರತ ಒಂದಂದು ಇದನ್ನು ಮುಗಸ್ಕ ಕೊಟ್ಟಿರ್ತೀ ಮಾಮ್
ಸಿಕ್ಸ್ ಮಂತ್ ಅಲ್ಲಿ ಬಂದ್ ಬರ್ತೀನಿ ಮೇಡಮ್
ಓಕೆ ಮ್ಯಾಮ್ ಫೈವ್ ಟು ಸಿಕ್ಸ್ ಮಂತ್ಸ್ ನಿಮ್ ಪ್ರತಿಯೊಂದು ಮನೆ ಫ್ಲೈಟ್ ಅ ಮತ್ತೆ ಇಲ್ಲ ಎಲ್ಲಾ ಬಿಲ್ಡ್ ಆಗಿರುತ್ತೆ ಪ್ಲಸ್ ನಿಮ್ ನೇಮ ರೆಜಿಸ್ಟರ್ ಆಗಿರುತ್ತೆ ಮಾಮ್ ನೀವು ಡೋಂಟ್ ವರಿ ಅಂದ್ರೆ ನಿಮ್ ಇದು ವೆರಿಫಿಕೇನ್ ನಿಮ್ ನಿಮ್ದೆಲ್ಲ ಸೈನ್ ಎಲ್ಲ ಬೇಕಾಗುತ್ತೆ ಮ್ಯಾಮ್ ರೆಜಿಸ್ಟ್ರೇಷನ್ ಅವಾಗ ನಿಮ್ಮ ಕರಸ ಅವಾಗ ಬರ್ಬೇಕು ಮಾಮ್ ಒನ್ ಟೈಮ್
ಹೌದಾ ನೀವ್ ಮುಂಚೆನೆ ಹೇಳಿದ್ರರಿ ಯಾಕಂದ್ರ ನನ್ ಬುಕ್ ಮಾಡ್ಕೋಳಕೆ ಟೈಮ್ ಬೇಕು
ಅದ ಮಮ್ಮಿ ಒಂದು ತ್ರಿ ಮಂತ್ ಎಲ್ಲಾ ಸ್ಟಾರ್ಟ್ ಮಾಡ ಮಾಡ್ತೀವಿ ಮ್ಯಾಮ್ ಫಸ್ಟ್ ನೀವು ಒನ್ ಟೈಮ್ ವಿಸಿಟಿಗೂ ಹೊರ್ಬೇಕಾಗುತ್ತೆ ಮ್ಯಾಮ್ ನೋಡಿ ವಿಸಿಟಿಗೆ ಬರಕಾಗುತ್ತಾ
ಇಲ್ಲ ಮೇಡಮ್ ನಾನ್ ಈಗ ಸಡನ್ ಆಗಿ ಹೇಳಿದ್ರೆ ಬುಕ್ ಮಾಡ್ಕೊ ಕೋಳಕ್ ಆಗಲ್ಲ ನನ್ ಬೇಕಾದ ನೆಕ್ಸ್ಟ್ ಮಂತ್ ಹಂಗ ಬರ್ತೀನಿ ಹಾ
ನಾವೆಲ್ಲ ಹುಡುಕಿಟ್ಟಿರ್ತೀವಿ ಮ್ಯಾಮ್ ನಿಮಗೆ ನಿಮಗ್ ಪ್ಲೇಸ್ ಎಲ್ಲ ಲೊಕೇಶನ್ ವಿಥ್ ಶೇರ್ ಮಾಡಿರ್ತೀವಿ ನೆಕ್ಸ್ಟ್ ಮಂತ್ ನೀವ್ ಬನ್ನಿ ವಿಸಿಟ್ ಮಾಡ್ಬಿಟ್ಟು ಅವಾಗ ರಿಜಿಸ್ಟ್ರೇಷನ್ ಪ್ರೊಸೆಸ್ ಮುಗಿಸ್ಬಿಟ್ಟೋಣ ಮ್ಯಾಮ್ ನೀವು ಹೋಗ್ರಿ ನೀವ್ ನೆಕ್ಸ್ಟ್ ಇಲ್ಲಿ ಇಂಡಿಯಾ ಶಿಫ್ಟ್ ಆಗುವ ನಾವು ಎಲ್ಲಾ ನಿಮಗೆ ಕನ್ಸ್ಟ್ರಕ್ಟ್ ಮಾಡಕೊಟ್ಟಿರ್ತೀವಿ
ಹಾ ಸರಿ ಸರಿ ನಿಮ್ದು ಬ್ರಾಂಚು ಇಲ್ಲೂ ಇದೆ ಅಲ್ವಾ ಅಲ್ವಾ ಇಲ್ಲಿರೋದ್ನ ನೋಡೆ ನಾನು ಕಾಲ್ ಮಾಡಿ ದು ನಿಮಗೆ
ನಮ್ದ ಅಲ್ಲೊಂದು ಬ್ರಾಂಚ್ ಇದೆ ಅದೇ ನೀವು ಅವರು ಅವ್ರ ಹತ್ರ ನೀವು ಅಲ್ಲಿ ಒನ್ ಟೈಮ್ ಅಲ್ಲಿ ಹೋಗಿ ವಿಸಿಟ್ ಕೊಟರೆೆ ಅವ್ರು ನಿಮಗೆಲ್ಲ ಹೇಳ್ತಾರೆ ಮ್ಯಾಮ್ ಇನ್ನುೂ ಡೀಟೇಲ್ ಆಗಿ
ನಿಮ್ ಬ್ರ್ಯಾಂಚ್ನೋರಿಂದಾನೇ ನಾನ್ ಇಲ್ಲೂ ಒಂದ್ ಮನೆ ತಗೊಂಡಿರೋದು ಅದಕ್ಕೆ ನನಗೆ ಹಾ ಅವಗ್ ತುಂಬಾ ಇಷ್ಟ ಆಗ್ಬಿಟ್ಟಿತ್ತು ನಿಮ್ಮ ಬ್ರೋಕರಿಂಗ್ ಅದಕ್ಕೆ ನಾನು ಅವ್ರ ಹತ್ರ ಕಾಂಟ್ಯಾಕ್ಟ್ ನಂಬರ್ ಇಸ್ಕೊಂಡು ನಿಮಗ್ ಕಾಲ್ ಮಾಡಿದೆ
ಅೇ ಮ್ಯಾಮ್ ನಾನನ್ ಅವ್ರ ಹತ್ರ ಡಿಸ್ಕಸ್ ಮಾಡ್ಬಿಟ್ಟು ನಿಮಗೆ ಎಲ್ಲ ಪ್ಲೇಸಸ್ ಗಳು ಚನ್ನಾಗಿ ಒಳ್ಳೆ ರಿಯಾದಲ್ಲೇ ಹುಡುಕ್ತನಿ ಮ್ಯಾಮ್ ಹ ಇದು ವಿಜಯನಗರ ಇದಲ್ಲಿ ನಿಮ್ಗೆ ಎರಡು ಸೈಟ್ ಇದದೆಲ್ಲ ಮ್ಯಾಮ್ ಅಲ್ಲಿ ನೋಡ್ತೀರಾ ನೀವು
ಹಾ ಸರಿ ಅಲ್ ನೋಡ್ತೀನಿ ತಗೋೊಳ್ಳಿ
ಹ ಅದೇ ನ ಅದಕ್ಕೆ ನೀವು ರಿಜಿಸ್ಟ್ರೇಷನ್ ಏನುನ್ ಬರಬೇಕಾಗಿಲ್ಲ ನಾನು ಮಾ ಮಾತಾಡ್ಬಿಟ್ಟು ನಾನೇ ಎಲ್ಲ ರಿಜಿಸ್ಟ್ರೇಷನ್ ಮಾಡ್ಸರ್ತೀನಿ
ಹ್ಮ್ ಮತ್ತೆ ಕೋರ್ಟಿಗೆ ಹೋಗ್ಬೇಕಲ್ಲ ಜಿಸ್ಟ್ರ ಇಲ್ಲಾಂದ್ರೆ ಯಾವ್ದಾದ್ರು ಲಾಯರ್ ನಾನೇ
ಪರಿಯತ್ರ ಹೇಳ್ರಿ
ಹಾ ಹಾ ನಾನೇ ರ ಹ ತನಿ ಅವ್ರಿಗೆ ಅವನನ್ನ ಕರ್ಕೊಂಡ ಹೋಗಿ ಸರಿ ರಿಜಿಸ್ಟ್ರೇಷನ್ ಮಾಡ್ಸಕ್ ಹೋದಾಗ
ಅದೇ ಮ್ಯಾಮ್ ಅವ್ರ ನೇಮ್ ಅವ್ರ ನಂಬರ್ ಎಲ್ಲ ನನಗೆ ವಾಟ್ಸಪ್ಲ್ಲಿ ಶೇರ್ ಮಾಡಿ ನಾನು ಅವ್ರ ಬ ಅವ್ರನ್ನ ಮೀಟ್ ಮಾಡ್ಬಿಟ್ಟು ನಿಮ್ಗೆಲ್ಲ ಪ್ರಾಸೆಸ್ ಕಂಪ್ಲೀಟ್ ಮಾಡ್ಕೊಡ್ತೀನಿ
ಹ್ಮ್ ಹ್ಮ್ ಹ್ಮ್
ಒನ್ ಮಿನಿಟ್ ಮ್ಯಾಮ್
ಹ ಸ
ಹಾ ಹೇಳನ್ ನ
ಮತ್ತೆ ಆ ಇದು ವಿಲ್ಲಾ ಅಲ್ಲ ತುಂಬ ತುಂಬಾ ಹ ಇರ್ಬೇಕಂದ್ರೆ ಆ ಫುಲ್ ಸ ಮಿಡಲ್ಲ್ಲಿ ವಿಲ್ಲ ಬರಲಿ ಸುತ್ತ ಹ ಆಯ್ ದು ಫಾರೆಸ್ಟ್ ಬ ಆ ಫಾರೆಸ್ಟ್ ಏನಾದ್ರು ರ ಕೊಡೋರ್ ಏನಾದ್ರು ಇದ್ರೆ ಸೇಲ್ ಮಾಡೋರ ಇದ್ರೆ ನಾನೇ ತಗೋತೀನಿ
ಹಾಮ ಅಲ್ಲಿ ವಿಚಾರಿಸತೀನಿ ನಿಮಗೆ ಅಂದ್ರೆ ಪೂರ್ತಿ ಫಾರೆಸ್ಟ್ ಎಲ್ಲಾ ನಿಮಗೆ ಫ್ರೆಂಡ್ಸ್ ಹಾಕ್ಬಿಟ್ಟು ಪೂರ್ತಿ ಎಲ್ಲಾ ನಿಮಗ್ಗೆ ಗೋಡೆಗಳು ಕಟ್ ಕೊಡ್ಬೇಕ ಮ್ಯಾಮ್ ಅದನ್ನು ಮಾಡ್ತೀವಿ
ಹ್ಮ್ ಹ್ಮ್ ಹ್ಮ್
ಅದ ನಾನು ಅವೆಲ್ಲಾ ಎಲ್ಲ ವಿಚಾರಿಸ್ತೇನಿ ನಮ್ಮಿ ಇವತ್ತು ಹೋಗ್ತೀನಿ ಸಕೇಶ್ ಗೂಡಕ್ಕೆ ಅಲ್ಲ ನಗೆ ಹೋಗ ಅವಬ್ರು ಫ್ರೆಂಡ್ ಇದ್ದಾರೆ ಎಸ್ಟೇಟ್ ಅದ ಮಾಡ್ತಾರೆ ನಮ ಎಸ್ಟೇಟ್ ಬಿಸ್ನೆಸ್ ಕೇಳತೀನಿ ಮಮ್ ನಾನು ಅದೇ ಮಮ್ ಮತ್ತೆ ಮತ್ತೆ ನಿಮ್ಗೆ ಏನಾದ್ೂ ಇದೇ ತರ ಬೇಕು ಅಂತ ಡಿಮ್ಯಾಂಡ್ಸ್ ಇದ್ರೆ ನಾನು ನಮ್ದು ಒಂದು ಇಂಟೀರಿಯರ್
ವಾಟ್ಸಪ್ ಅಲ್ಲಿ ಮೆಸೇಜ್ ಹ್ಮ್
ಇಂಟೀರಿರ್ ಡಿಸೈನರ್ ಇದರಮ್ಮಾಮ ಅವರು ಚೆನ್ನಾಗಿ ಡಿಸ ಜನ್ ಮಾಡ್ತಾರಲ್ಲ ನಿಮ್ ನರ್ ಕೊಡ್ ನಿ ತ ಐಡಿಯಾ ಇದಾವ ಅದನ್ನಲ್ಲ ಅವ್ರರಿಗೆ ಹೇಳ ಅವ್ರು ನಿಮಗೆ ಒಂದು ಚೀಟಿ ಮಾಡ ಮಾಡ್ಬಿಟ್ಟು ಶೇರ್ ಮಾಡ್ತಾರೆ ಮ್ಯಾಮ್
ಹ್ಮ್
ನಿಮ್ಗ್ ಇಷ್ಟ ಆಯ್ತು ಅಂದ್ರೆ ಅದನ್ನೇ ಕಂಟಿನ್ಯೂ ಮಾಡೋಣ ಇಲ್ಲ ಮತ್ತೆ ಬೇರೆ ತರಾನ ಚೇಂಜ್ ಮಾಡೋಣಮ್ಮ
ಹಾ ಸರಿ ನನಗೆ ಮನೆ ಮೇ ಲ್ಲ ಇಲ್ಲಿ ಅಪಾರ್ಟ್ಮೆಂಟ್ ಅಂದ್ರಲ್ಲ ಸ್ವಿಮ್ಮಿಂಗ್ ಪೂಲ್ ಎಲ್ಲದುೂ ಇರ್ಬೇಕು ಓ ಹ್ಮ್ ಮತ್ತೆ ನಮ್ದೇ ಓನ್ ಮನೆ ಹ್ಮ್
ಹಾ ಹೇಳಿ ಮ್ಯಾಮ್
ನಮ್ ಹೇಳಿ ನೀವು ಏನ್ ಹೇಳ್ತಿದ್ರಲ್ಲ
ಸ್ವಿಮ್ಮಿಂಗ್ ಪಲ್ಲ್ಲ ನಾವು ನೀಟಾಗಿ ಪ್ರೊವೈಡ್್ವಿ ಮಾಮ್ ವಿತ್ ಬಲ್ನ ಪ್ರತಿ ಒಂದು ರೂಮಿಗೂ ಬ್ಯಾಲ್ಕನಿರುತ್ತೆ ಮ್ಯಾಮ್
ಹ್ಮ್
ಚೆನ್ನಾಗಿದ್ದ ಮ್ಯಮ್ ನೀವು ಇಷ್ಟ ಪಡ್ತೀರಾ ನಿಮ್ ಮತ್ತೇನ ಹೇಳ್ತಿದ್ರಲ್ಲ ಹೇಳಿ
ಹ ಅದೇ ನನಗೆ ವಿಲ್ಲಾದಲ್ಲಿ ಮನೆ ಮಧ್ಯ ಅ ರೈನ್ ವಾಟರ್ ಬೀಡ ತರ ಮಾಡಿ ಮತ್ತೆ ಹಂ ಚಿಂದ ಮಾಡಿ ಒಂದ ಚಿ ಮನೆ ಹ್ಮ್ ಮತ್ತೆ ಮೇಲ್ ಈಗಡೆ ಒಂದು ಫ್ಲೋರ್ ಇಲ್ಲಿ ಅಷ್ಟು ತ್ತ ನಿಲ್ಗಡೆ ಒಂದ್ ಫ್ಲೋರ್ ಅಲ್ಲಿ ಒಂದ್ ಮನೆ ಇರ್ಲಿ ಒಂದು್ ರೂಮ್ ಇರ್ಲಿ ಇನ್ನೊಂದು್ ಹಾಲ್ ತ ಇಲ್ಲಿ ಅಷ್ಟೇ ಕೆ ಫುಲ್ ಹಳ್ಳಿ ಮನೆ ತರ ಚಂದ ಮಾಡಿ ಸೌದೆ ಒಲೆ ಎಲ್ಲ ಮಾಡಿ ಹಿಂಗಳೆ
ಹಾ ಮ್ಯಾಮ್ ನಿಮ್ಗೆ ಬಾವಿ ಗೀವಿ ಎಲ್ಲಾ ಏನಾದ್ರು ಮಾಡ್ಕೊಡ್ಬೇಕಮ್ಮ
ಹಾ ಬಾವಿ ಮಾಡ್ಕೊಡಿ
ಹ್ ಅದೆ ಪೂರ್ತಿ ಅದು ನೇಚರ್ ವೈಬ್ಸ್ ಮ್ಯಾಚ್ ಆಗುತ್ತೆ ಮ್ಯಾಮ್ ಅದು ಮಿನಿಟ್ ಮ ಹ
ಹಲೋ